ಹೆಲೋ
ಆಲೇ ಮಾಡ್ಬೇಕ್ ತಾನೆ
ಕಟ್ಟಾಗ ಜಾಯ್ನಿಂಗ್ ಅಂತ ಬರ್ತೈತಿ ಅಷ್ಟಾಗ ಪಟ್ಂತ ಎಂಡಾಯ್ತು ಈಗ್ಲೂ ಹಂಗೆ ನನ್ ಭಯ ಕಟ್ ಮಾಡ್ಬಿಡ್ತೀರಾ ಅಂತ
ನಾನ್ ಕಟ್ಟಲ್ಲ ನೀ ಲೇಟ್ ಮಾಡ್ತಾ ಇದೆ
ಹ್ಮ್
ಹಿಂಗದೆ ಅದು ತರ್ಟಿ ಸೆಕೆಂಡ್ ಮೇಲ್ ರಿಂಗಾಯಯ್ತ ಅದ್ ಆಗ್ಲೆ
ಹಾ ಹಾ
ಎಂಡಿಂಗ್ ಮೂಮೆಂಟ್ಲಿ ರಿಸಿವ ಮಾಡಿದೆ ಅನುಸುತ್ತ
ಅದಕ್ಕೆ ಇರಬೇಕು
ನೋಡ್ಕಬೇಕತಾನೆ ನೀ ಅದ್ನಾ
ಏ ಈ ಫೋನ್ ನನ್ ಫೋನ್ ಕೈಯಲ್ಲಿ ಐತೆ ರಿಪ್ಲೈ ಮಾಡ್ತೆಲ್ವಾ ರಿಸೀವ್ ಮಾಡ ಮಾಡಿಯ ತಕ್ಷಣ
ಅಂದ್ರೆ ಅದು ಒನ್ ಕಾಲ್ ಪಂದಿ ಗೊತ್ತಾಗಿಲ್ವಾ
ಬಂತು ಗೊತ್ತಾಯ್ತು ಅಲ್ಲಿ ಮೇಲ್ ಕಡೆ ಜಾಯ್ನಿಂಗ್ ಪ್ರಿಫರಿಂಗ್ ಅಂತ ಬತಾ ಇರ್ತೆ ರಿಸೀವ್ ಮಾಡಿದ್ರುನು ಅದನ್ನ ಕನೆಕ್ಟ್ ಆಗಿರಲಾಗ
ಹ್ಮ್ ನೀನ್ನ್ ಮಾಡ್ದಷ್ಟೆ ನೀನ್ ನೀನ್ ಮಾಡ್ರಷ್ಟೆ ಕೊಟ್ಟ ಜರ್ನಿಂಗ ಅಂತ
ಹಾ ಗ್ರೀನ್ ಕಲರ್ ಪ್ರೆಸ್ ಮಾಡ್ದ ಬಂದ ತಕ್ಷಣ ಅಥವಾ ನೆಟ್ವರ್ಕ್ ಇಿಂದ ಏನಾದ್ರೂ ಹಂಗಾಯ್ತ ಗೊತ್ತಿಲ್ಲ
ಎ ಜಿರ್ಬೋ
ಹಾ ಹಾ ಹೇಳಿ ಹೇಳಿ ಒ ಟ್ರಾ ಬಸ್ ಬಂತ
ಬಸ್ಸು ಇನ್ನುೂ ಬಂದನ ಇಲ್ಲೇ ಇ
ಹ್ಮ ಅಲ್ಲೇ ಇದೀರಾ ಇನ್ನ ಡೈರೆಕ್ಟ್ ಬರೋದ್ ಲೇಟೇನೊ
ನೋಡ್ತೀನಿ ಇಂದು ಹತ್ತ ನಿಮಿಷ ಐದ್ ಗಂಟೆ ಗಂಟ
ಹಾ
ಡೈರೆಕ್ಟ್ ಬಂದಿಲ್ಲಂದ್ರೆ ಯಾವ ಬಸ್ ಸಿಗುತ್ತದದು
ಇವತ್ತ ಹೋಗದ ನಾಳೆ ಅಲ್ವಾ ಹೋಗದು ಅವ್ರಗೆ ಹಾ
ಇಲ್ಲಿ ನಾಳೆ ಮೆಟ್ರೋದಲ್ಲಿ ಹೋಗ್ಬಿಡ್ತೇನೆ ನ ಮಜೇಶ್ನ್ ಡೈರೆಟ್
ಹಾ ಹಾ
ಹ್ಮ್
ಮತ್ತೆ ಏನ್ ಸಮಾಚಾರ
ಆಗ್ಲೇ ಏನ ಹೇಳ್ತಿದ್ದಲ್ಲ
ಹಾ ಮದುವೆ ವಿಷಯ ಹಾ ಮದುವೆ
ಅದ ಮದ್ವೆ ಮದ್ವೆ ಮದ್ವೆ ಚೆನ್ನಾಗಿರೋ ಔಷಿ ಅಕ್ಕಿ ಅವ್ರ ಮದುವೆ ಆಗೆ ನಾವ್ ಜೊತಲಿ ಇದ್ದು ಮಾಡಗಂಟ ಅದು ಒಂದು ಅದು ಒಂದ ಸಾಧನೆ ಈಗಿಿನ ಕಾಲ ಅದೊಂದ ಸಾಧನೆನೇ
ಅದೇ ಅಲ್ವಾ ಅಯ್ಯಪ್ಪ
ನಿನ್ನೆ ಮೊನ್ನೆ ಒಂದು ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತಾ ಗೊತ್ತತಾನೆ
ಹ್ಮ ಅದೇ ಸಾಯಸ್ಬಿಟ್ಟೋಳಲ್ಲ ತಳ್ಳಿ ಅದ ಜೈಪುರ ಅಲ್ಲಿ
ಜೈಪುರ್ ಅಲ್ಲ ಜೈಪುರ್ ಹ ಇಲ್ಲಲ್ಲ ಅವ್ರ ಬಂದು ಪುಣೆ ಮಹಾರಾಷ್ಟ್ರ
ಹಾ ಹಾ
ಅವಳ ನೇಮ್ ಅಂತ ಸಿಯಾ ಇನ್ನೆ ಬಂದು ಚೇತನ್ ಇನ್ನ ಬಂದು ಚೇತನ್ ಆ ತರ ಮಾಡ ಅದು ಅದೇ ಫುಲ್ ಪ್ರಿಪರೇಷನ್ ಮಾಡಿದ್ರ ಮದ್ುವಾಗ ಪಾಬ
ಹ್ಮ್ ಅರಮನೆ ತರ ಇತ್ತಂತಲ್ಲಾ ಚೌಟ್ರಿ ಎಲ್ಲಾ
ಅರಮನೆ ತರ ಎಲ್ಲಾ
ಅಲ್ಲ ಅವನ್ ನೋಡಿದ್ರೆ ಒೋಡ ಹೆಂಗ ಅವನೇ ಅವನ್ ನಮ ಬಿೀ ಅವಳು ಇವು ನನ್ನ ಸಾಯಿಸೇ ಬಿಟ್ಟವಳಲ್ಲ ಅಯ್ಯಪ್ಪ ಎಂತ ಧೈರ್ಯ
ಆ ತರಾನ ಇಡ್ತಾರಲ್ಲ ಹುಡ್ಗಿರು
ಹ್ಮ್ ಹ್ಮ್ ಅದ ಅದಕ್ಕೆ ಒಬ ಹುಡ್ಗಿರ ಸಿಗ್ತಿಲ್ಲಾ ಹುಡ್ಗಿರ ಸಿಕ್ತಿಲ್ಲಾ ಅನ್ನೋದು ಆದ್ರೂ ಕಷ್ಟ ಕಣಪ್ಪಾ ನಂಬದು ಎಂತವ್ರ ನಂಬದು
ಸಿಕ್ಕುದ್ರೆ ಹಿಂಗ್ ಮಾಡ್ತಾರಲ್ಲ
ದೇವ್ರೆ
ಹದಿನೇಳು ಕೋಟ ಇವೆಸ್ಟ್ಮೆಂ ಮಾಡಿದ್ದು
ಹಓ ಹದ್ಿನೇಳು ಕೋಟಿ ಅಂತಿ ತಾನೆ ಹ ನೋಡ್ದ ಮೊನ್ನೆ ಇಲ್ಲಿ ನಮ್ಮನೆ ಎದುರುಗಡನೆ ಫಂಕ್ಷನ್ ಇತ್ತು ಹ ಅದ್ ಹೆಂಗೆ ನೋಡೋರ ಗೊತ್ತಿಲ್ಲ ನಾನು ಹೋಗಿಲ್ಲ ಫಂಕ್ಷನ್ಗೆ ಹೋಗಿಲ್ಲ ಹ ಮನೆಗ್ ಬಂದ್ಬಿಟ್ಟವ್ರೆ ನೈಟ್ು ಗುರುಪ್ರವೇಶ ು ನೈಟ್ ಒಮ ಏನ ಇತ್ತು ನೈಟ್ ಹೋಗಿದ್ದೆ ಅಷ್ಟೇ ಬೆಳಗ್ ಹೋಗ್ದಿರಾ ನೈಟ್ ನೋಡ್ಬಿಟ್ಟು ಬೆಳಿಗ್ಗೆ ಮನೆಯಾಗ ಬಂದ್ಬಿಟ್ಟ್ರೆ ನಮ್ಮ ಮನೆಗೆ
ಹಾ
ಏಳುವರೆಗೆ ಬಂದ್ಬಿಟ್ಟವ್ರೆ ನಮ್ಗೆ ಈಗ ಅವ್ರಗೆಲ್ಲಾ ಐತೆ ನಾವಂದು ಮಿಡಲ್ ಕ್ಲಾಸ್ ಅಲ್ಲಿ ಇದನ್ ಅವರು ಒಂದ ಮಿಡಲ್ ಕ್ಲಸ್ ಏನೋ ಗೊತ್ತಿಲ್ಲಾ ಹಿಂಗೆ ಕೆಲ್ಸ ಐ ಮನ ಐತೆ ಅಂತ ಹೇಳ್ತಾರೆ ನಮ್ಗೆ ಭಯ ಈ ಈಗ ಅವ್ರ ಏನು ಡಿಫಾಲ್ಟ್ ಇರತ್ತಲ್ವಾ ಅವ್ರತ್ರ ಎಲ್ಲಾ ಇದ್ದು ನಮಮ್ಮನ್ನ ಬೇಡ ಅ ಒಂದ್ ಮಿಡ ಕ್ಲಾಸ್ ಅಲ್ಲಿ ಇರೋ ನೋಡ್ತಾರ್ರ ಅಂದ್ರೆ ನಂಗಂತೂ ಭಯ ಕಣಪ ಏನೋ ಅವ್ರ ಡಿಫಾಲ್ಟ್ ಇರುತ್ತ ಏನೋ ಒಂದ್ ನೆಗೆಟಿವಿಟಿ ಇರುತ್ತೆ ಅದಕ್ಕೆ ಬಂದವ್ ನಮ್ಮ ಹತ್ರಕ್ಕೆ ಎಂತ ಅನ್ಸುತ್ತೆ ಹಂಗಂದ್ರೆ ನಮ್ಮನೇಲಿ ಹುಡ್ಗಿ ಸಿಕ್ತೀರಾ ಸುಮ್ ಕ ಕುತ್ಕೊಂಡಗೆಲ್ಲ ಮಾತಾಡ್ಬೇಡ ಅಂತ ಅಂತಾರೆ ಭಯಲ್ವ ಎಲ್ಲ ಇರುತ್ತೆ ಏನೋ ಅ್ರದ ತಕ್ಕನಂತೆ ಸಿಕ್ಬೋದು ಬಟ್ ನಮ್ಮೊನ್ನೆ ಹುಡಕೊಬತ್ತ ಎಷ್ಟು ಫೋರ್ಸ್ ಮಾಡ್ತಾರ ಗೊತ್ತಾ ತೋರ್ಸ್ತವ್ರೆ ಹುಡ್ಗುನ ನೋಡು ನೋಡು ಅಂತ ನನ್ಗ ಇಷ್ಟ ಇಲ್ಲ ಅಂತಾನೇ ಹೇಳ್ತಿದೀನಿ ಕೇಳ್ತಾನೆ ಇಲ್ಲ ಅವಮ್ಮ ಅಯ್ಯೋ
ಹಂಗೆ ಅದು ನಮ್ ಎಲ್ಲಾನು ಹೊಂದಿತಾರ ಅಂದ್ಕಳಕ್ ಆಗಲ್ಲ ಬಟ್ ಇ
ಏ ಹೆಂಗ ಆಗ್ಬಿಟ್ಟೈತೆ ಗೊತ್ತಾ ಎಲ್ಲಾರು ಹೋಗಕ್ಕು ಹಿಂಸೆ ಆಗ್ಬಿಟ್ಟೈತೆ ನಮ್ ಜನತ್ ಶಿಕ್ಷನ್ಗ ಹಕೈತಿಲ್ಲ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ನಮ್ಗೆ ಏ ಎಲ್ಲಿ ಹೋದ್ರು ಅದೇ ವಿಚಾರ ಹ ಅದಕ್ಕೆ ಎಲ್ಲೋ ಹೋಗದ್ ಬೇಡ ತಕ್ಕ ಫೋನ್ ಅಂದ ಇದ್ರೆ ಸಾಕತ್ತ ತಂಗ ಮನೆದೇ ಇರ್ತಿವತ್ತೈ
ಬುಕ್ ಚ ಬು ಬುಕ್ಸ್ ಒಂದಿದ್ರೆ ಸಾಕು ಅಂತ ಹೇಳಲಿಲ್ಲ ಫೋನ್ ಒಂದಿದ್ರೆ ಸಾಕು
ಹ್ಮ ಫೋನು ಬುಕ್ ಎರಡಿದ್ರೆ ಸಾಕು ಹ್ಮ್
ಮ ಈ ಸಚುವಷನ್ ಕ
ಹಾರು ನಾವ್ ಅಂದಕೊಂಡಿಂಗ ಏನ್ ಏನು ಆಗಲ್ಲ ಅನ್ಕೊ ನಾವೇ ಒಂದ್ ಅನ್ಕತೀವಿ ಅದೇ ಒಂದ್ ಆಯ್ತದೆ ಏನ್ ಅಯ್ಯಪ್ಪ ಜೀವನ
ಅವಳ ಹಂಗೆ ಹೇಳ್ತಾ ಹೇಳ್ತಳರಿ ಹಊ ಅವೌದ ನ ಸ ಎಟ್ಲು
ಅಲ್ವಾ ಅವ ಒಳ ಸೈಟಲ್ ಇಡ ಹಾ ಆದ್ರೂ ಭಯ ಐತೆ ಮನಲಿ ಒಬ್ಸ್ಬೇಕಲ್ಲ ಅದ ಇರೋದು ಚಾಲೆಂಜು ಹ್ಮ್
ಹ್ಮ ಅದೇ ಹೇಳ
ಹ್ಮ್ ಹ ಅದ್ ಆಟೋಮ್ಯಾಟಿಕ್ ಆಗಿ ಯಾರನ್ನು ಕೇಳಂಗೂ ಇರಲ್ಲ ಬಿಡು ಅವ್ರ್ ಬೇಡ ಅಂದ್ರುನು ಏನೋ ನಾವ್ ಜೀವನ ಮಾಡ್ತೀವಿನ್ಬಿಟ್ಟು ಹೋಗ್ಬೋತ್ ಬಿಟ್ಟು
ಏನ್ ಗೊತ್ತ ಹೋಗ್ಬೋದು ಬಟ್ ಹೋಗ್ಬೋದು ಬಟ್ ಮನೆಯವರ್ಗ ತರ ಮಾಡೋದ್ರಿಂದ ಏನು ಬೆನಿಫಿಟ್ ಇರಲ್ಲ
ಹೌದು
ಬಟ್ ಒಪ್ು ಮಾಡ್ಕೊಳ್ಳೋದ್ರಲ್ಲಿ ಒಂದು ವ್ಯಾಲ್ಯೂ ಇರ್ತದೆ ಬಟ್ ಮನೆಯವ್ರನ್ನ ಅಪ್ಪ ಅಮ್ಮಂಗ ಏನೋ ಮಾಡ್ಬಿಟ್ಟು ಹೋ್ತೀನಿ ಅಂತ ಅೊಂದು ವೀರಲ್ಲ
ಅದ ಏನ ನಮ್ಗೆ ಸಾರ್ಥ ಂದಸಲ ತೃಪ್ತಿ ಇರಲ್ಲ ಒಂಂತರಾ ನಾವೇ ತಪ್ಪ ಮಾಡ್ಬಿಟ್ವಲ್ಲಾ ಅಂತ ಅನ್ಸ
ಹ
ಬಟ್ ಆದ್ರೆ ಕೆ ಈಗ ಎಂದ ಇರೋದೇನ ಹ ಅದೊಂದೇ ಸಲ್ಯೂಷನ್ ಕೆಲ್ಸ ತಗೋಬೇಕು. ನಮ್ ಕಾಲ್ ಮೇಲೆ ನಾವ್ ನಿಂತಿದ್ದಾಗ ಯಾರ್ ಏನಂದ್ರುನು ನಮ್ಗೆ ಒಂದ್ ಐರ್ಯ ಇರುತ್ತೆ ಬಿಡು ಅಂದ್ರೆ ಏನನ್ ಏನಾಗ್ಬಿಡುತ್ತೆ ಅನ್ನೋದ್ ಇರುತ್ತೆ
ಹ್ಮ ಹೌದು
ಅ ನಮ್ದ ಒಂಂತರಾ ಕಷ್ಟ ನಿಮ್ದ ಒಂ ತರಾ ಕಷ್ಟ ಅಯ್ಯ ಜೀವನ.
ನಂದರಿಲ್ಲ ನಮ್ದಲ್ಲ ನಮದಾ ನಮ್ದ ಅದೆಲ್ಲ ಸೀನಿಲ್ಲ ನನ್ ಯಾರ್ನೇ ಇಷ್ಟ ಪಟ್ಟು ಮದಗ್ಯ್ತಾರೆ ಅಂದ್ರೆ ನಮ್ಮ ಮನೇಲಿ ಮದಗ್ ಮಾಡ್ತಾರ.
ಹ್ಮ ಹ್ಮ್ ಹಂಗೆ.
ಕೆಲ್ಸ ತಗಲಿ ಸ ತಗಲ್ ಹೋಗ್ಲಿ ಇ ಹೇಳ್ಬ.
ಹ್ಮ್ ಹ್ಮ್ ನೀವು ತಾನೇ ನೋಡ್ಕಳವ್ರ ಅದಕ್ಕೆ ಹ.
ನಂಗ್ನೇ ನ್ ತರ ಇರ್ಬೇಕಂದ್ರೆ ತಿಂಗ್ ಮಾಡ್ತಾರೆ ಅಷ್ಟ.
ಹ ಹಾ್ ಆದ್ರೆ ನಿಮ್ದ್ ಬಿಡಿ ಹೆಂಗ ಆಗೈತೆ ತಗಿ. ಎಲ್ಲಾರೂ ಇದ್ರರು ಹೆಂಗೋ ಆತಗಿ ನೋಡ್ಕಳದ್ ನೀವ ತಾನೆ. ಎಲ್ಲಾ ಜವಾಬ್ದಾರಿ ನಿಮ್ಮ್ ಹತ್ರನೇ ಇರುತ್ತೆ ನಿಮ್ ಕೈಯಲ್ಲಿ ಇರುತ್ತೆ.
ಹೌದು
ಏನ್ ತಪ್ಪು ಮಾಡಿದ್ರು ನೀವೇ ಅನ್ಭವಸ್ತೀರಾ ಅಂತ ಅವ್ರಗ್ ಗೊತ್ತು ಪಾಪ ನಮ ನಂಗಿಿಲ್ಲ ಭಲ ಹಾ.
ಹ
ನಾವ್ ಎಲ್ಲದಕ್ಕೂ ಅವ್ರನ್ನ ಅವ್ರ ಮೇಲೆ. ಡಿಪೆಂಡ್ ಆಗ್ಬಿಟ್ಟು ಈಗ ಹಂಗಂತೀವಿ ಅಂದ್ರೆ ಅದ ಅದು್ ಇನ್ನೊಂದ ತರ ತಿರ್ಕೊ ಬಿಿಡುತ್ತೆ
ನಮ್ಮನೇ ಅಂದ್ರ ಪಾಪ ನಾ್ ಆತರ ಏನು ಮಾಡಲ್ಲ ಬತ್ ನಮ್ಮನೇ ನನ್ ಹೇಳ್. ಂಗನೆ
ಹಾ
ಎಲ್ಲ ಇದೇ ಇವತ್ತ ಏನೋ ಮಾಡಕ್ದಲ್ಲ.
ಹೌದೌ ಈ ಇವಾಗ ಯಾರ್ ನಂಬದು ಕಷ್ಟ ಅಲ್ಲ ನೋಡ್ಕಳಕೆ ಹೋಗ್ಲಿ ಅಂದ್ರೆ
ಹೌದು ಉಡುಗಿಯರು ನಮ್ಮದ ಉಡಂಗೂರ್ ನಮ್ಮದ ಎಕ್ಸ್ಪ್ರೆಸ್ ಅಲ್ಲಿ ಆಯತ. ಈರ ಸ ಸಿ ಇನ್ಸ ಇಡೆಂಟ್ ಆಗಿರೋದು ಜಾಸ್ತಿ ಹುಡುಗರ್ ಸೈಡ್ ಇಂದನೇ.
ಹೋ ಹಡುಗರು ಸೈಡಿಂದಾನೆ ಅದು ಏನಂದ್ರೆ ಗೊತ್ತಾ ಮನೇಲಿ ಮನೇಲಿ ಕರೆಕ್ಟ್ ಟ್ಟಗಿರ್ಬೇಕು ನಿಡಿತವಾಗಿ.
ಇಲ್ಲ ಸರಿನೇ ಅವಳ ಅವಳಿಗೆಷ್ಟ. ಇಷ್ಟೇ ಇಲ್ಲ ಮದ್ ಆಯಕ ಅಂದ್ರೆ ನೀನ್ ಇಷ್ಟ ಇಲ್ಲ ಟ್ಟು ಹಳ್ಬು ಕ್ಯಾನ್ಸಲ್ ಮಾಡ್ಕೋಬೇಕು.
ಅದನೇ ಆ.
ಇರೋದದು ಮೊದಲ ಆಬೇಕು
ಅದೇ ಪಾಪ ಹುಡುಗನ್ ಲೈಫ ಆಳು ಇಕ್ಕಡೆ ಅಯ್ಯೋ ಅವೆಲ್ಲ ಯೋಚನೆನೇ ಮಾಡಲ್ಲ ಅನ್ಸುತ್ತೆ ಜನಗಳು ಅಯ್ಯ.
ಖರ್ಚು ಗಿರ್ಚು ಎಲ್ಲ ಹೋಗಿ ಅದನ್ನ ಏನ ಎಮೋಸನ್ ಇರೋದಕ್ಕೆ ಎಲ್ಲ ಮಾಡಿರೋದು.
ಹೌದು ಹ
ಅವ್ರ ಹತ್ರ ದುಡ್್ದ ಐತೆ ಅದು ಇದ ಅದ್ರೆ ನಾನು ಇದು ಮಾಡಲ್ಲ ಆದ ಗೊತ್ತ ಅದೆಲ್ಲ ಮಾಡ ಏನೋ ಮಾಡ್ತಾವನ ಅಂದ್ರ ಅದು ಅವಳಳ್ ಮೇಲೆ ಇಟ್ಟರ ಇದಕ್ಕೋಸ್ಕರ ಅಷ್ಟೇ.
ಹೌದು
ಹಾ ಮು ಹೋಗಿ ಆತರ ಮಾಡ ಟ್ರೈ ಮಾಡಲ್ಲ ಅದಾಗಿಲ್ಲ ನೆಕ್ಸ್ಟ್ ೈಮಿ ಈ ತರ ಮಾಡಿರೋದು.
ಹೌದಾ ಹಾ ಹಾ ಹಾ
ಅದೇ ಹದ್ ವಾರದ ಇಂತ ಟ್ರೈ ಮಾಡಲ್ಲ ಬೇರೆ ಕಡೆ
ಹಾ
ಅವಾಗ ಮಿಸ್ಸ ಆಗ್ಬಿಟ್ಟ ಅಣ್ಣ.
ಹಾ
ಇವಾಗ ಲಾಕ್ ಮಾಡ್ತ್ದ ನಾನ್ ಕರೆಕಟ್ಗ ಬಸ್ತಿ ರ ಮನದ ಹತ್ತರನ ಉಂಟಾಗ್ಬಿಡರಿನು.
ಹಾ ಆ ತಗ ಹೋಗತ್ತ ಈಗ ಇನ್ನ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಇವತ್ ರಜಾ ಬೇರೆ ಐತಲ್ಲ ಹೋಗತ್ತಾನೆ. ಆಯ್ ಎರಡ್ ಬಸ್ಸ ಕ್ಯಾಚ್ ಮಾಡ.
ಮಲಗದಿಲ್ಲ ಸೀನ್ ಇಲ್ಲ
ಮಲ್ಗಲ
ನಲ್ಲ ಅದೇನ ಫುಲ್ ಟಯರ್ ಮಾತ್ರ ಅದ ಆಟೋಮೆಟಿಕ್ ನಿದ್ದ ಬಂದಾಗ ಮಾತ್ರ ಮಲ್ಗದ. ಪೂರಲ್ಲ ಬರ ಹರಲ್ಲರಿ.
ಹ್ಮ್ ಹ್ಮ್ ಹ್ಮ್ ಹಾ ಸರಿ
ಏನೋ ಮಾಡ್ಕಗಲ್ಲ
ಹ್ಮ ನಿಜ ಸುಷ್ಮಾ ಹೆಂಗೋ ಸಿಟ್ಲ ಆಗ್ಬಿಡುದ್ ಬಿಡದ್ ಅವ್ ಕೆಲ್ಸ ತಗಳಸ್ಟ್ರಲ್ಲಿ.
ಅವ್ಳಗ್ ತಗೋಬಿಟ್ರ ಅವಳಗೆನು ಆರಾಮಾಗಿರ ನಾನೇ ದೈಗ್ತಿ ಇರ್ತೇನಿ ಅವಲ್ ನಡು ನಿ ನಿಂತರನ ಹುಡಿ ಕೊಡೋರಂಗಡು
ಹಾ
ಟ ಆದ್ರೂ ಒಂಥರಾ ಈಗ ನಮ ಸರೌಂಡಿಂಗ ಅಲ್ಲೇ ಒಂತರ ಅವ್ರೆಲ್ಲಾ ತುಂಬಾ ಪುಣ್ಯ ಮಾಡಿದ್ರು ಅನ್ಕೊ ಹಂಗೆ. ಒಂಥರ ಜೆನ್ಯೂನ್ ಆಗು ತರ ಈಗ ಕಾಲದವ್ ಹ ಹೆಂಗಿರ್ತಾರೆ ಹೇಳೋ ಅವರು ಸಿಕ್ಕುರುವರು ಸಿಕ್ಕುರು ಅಂತ ಅವ್ರೊತೆ ಹೋಗದ ಇವ್ರ ಜೊತೆ ಹೋಗೋ ನೋಡೋ. ಅವ್ರ ಮತಡ್ಸ್ ಬೇಕು ಹಂಗಗೆಲ್ಲ ಇರಲ್ಲ ಹಂಗಲ್ ಹಂಗಿಲ್ಲ ಹೇಳ್ಬೇಕಂದ್ರೆ.
ಹ್ಮ ಮಾಡ್ತಿನಿರು
ಹಾ ಹಾ ಸರಿ